ಹಲೋ ಹಲೋ ಅಲೋ ಹಲೋ ಹಲೋ ಹಲೋ
ಹಲೋ ಹಲೋ
ಇಲ್ಲ
ಹಲೋ ಯಾರ ಕರಿಪ್ನ
ಹಾ
ಏನ್ ಮಾಡ್ತಾ ಇದ್ರಬ್ರು
ಏನ್ಬೋ ನಿ ನಿ ಹೆಸ್ರೇನು ನವೀನಾ ಯಾವ ಹ
ಬುದ್ನೂರ್
ಬೂದ್ ನೂರಾ
ಹಾ
ಎಷ್ಟನೆ ಕ್ಲಾಸ್
ನಾವು ಸ್ಕೂಲ್ಗೆ ಎಲ್ಲ ಹೋಗಲ್ಲ.
ಹಾ.
ಸ್ಕೂಲ್ಗೆಲ್ಲ ಹೋಗಲ್ಪಾ ಅಂದೆ.
ಏನ್ ಮಾಡ್ತೀರಾ ಹಂಗಾದ್ರೆ.
ಕೆಲ್ಸ.
ಕೆಲ್ಸ.
ಹಾ.
ಊಟ.
ಊಟ ಆಯ್ತ್ ನೋಡ್ಪ ಹೂ.
ಹ್ಮ ಮತ್ತೆ ಏನ್ರ ಮತ್ತೇನ್ ಮಾಡೋಮ ರಿ ಅಂದೆ.
ಅದು ವರ್ಷಾನ ಬರಲಲ್ಲ ಹೆಂಗ ಇದ.
ವರ್ಷ ಉಂಡಾ
ಬರ್ಲಲ್ಲ
ಬರ್ಲಾ ಬರ್ಲಾ ಅದು
ಬರ್ಸೌಂಡ್ ಬರ್ಲದು ಸುಂಗ್ ಸೌಂಡ್ಲ್ಲೇ ಅದು ಮಾಡ್ಬೇಕ ಅದು
ಹೌದಾ. ಹೌದಾ ಅಣ್ಣ.
ಹಾ ಹೇಳಿ ಹಾ ಹೇಳಿ ಹೇಳಿ ಕಳ್ಸ್ತಿಲ್ಲ.
ಅದೇ ವರ್ಸೊಂಡ್ ಬರ್ಲಲ್ಲಣ್ಣ ಅದಕ್ಕೆ ಕೇಳ್ದ ಹಾ ಕೇಳಸ್ತಣ.
ಆ ಬಟನ್ ಬ ಅ ನೋ ಫೋನ್ ಎಲ್ಲ ಸೈಡ್ ಬಟನ್ ಅಡ. ಅವ ಸೈಡ್ ಬಟನ್ ಇಲ್ಲ
ಹಾ ಅವ.
ಅಲ್ಲಿ ಅ ಇಡಕ್ ಅದು ಸೌಂಡ್ ಅದರ ಮ್ಯಾಲ. ಸಾವಂಡ ಹಿಂಗ ಸೌಂಡಿ ಮ್ಯಾಲ ಒತ್ತ.
ಹಾ ಒತ್ತನ ಅಣ್ಣ.
ಅಷ್ಟೊಂದ ಕೇಳಲ್ವಾ ಅಷ್ಟೊಂದ ಕೇಳಲ್ವಾ.
ಸರಿಯಾಗಿ ಕೇಳ್ತಣ್ಣ ಹ ಹಾ ಇಲ್ಲಣ್ಣ.
ಹಾ ಹೌದಾ ಹಂಗ ಹೌಸ್ ಸ್ಪೀಕರ್ ಕೊಟ್ಟಿಲ್ಲ ಅಲ್ಲಿ ಸೌಂಡ್ದಾಗ ಸೌಂಡ್ ಬಟನ್.
ಹಾ
ಅವಕರದಾಗಿ ನೋಡ್ಬೇಕು.
ಅದೇ ಅದ್ರಾಗ ಬರ್ತಾನ ಸ್ವಲ್ಪ ಕೇಳ್ದೆ. ಹೋಗಬೇಕ ಅಣ್ಣ ಹೋಗಿದ್ದೀನಿ.
ಕೆಲ್ಸಕ್ಕೆ ಹಾ. ಮತ್ತೇನ್ ಮಾಡಕ್ಕುಂತಿರ.
ಏನಿಲ್ಲ ಅಣ್ಣ ಅಂಗಡಿಯಾಗ ಅದೇನಿ.
ಹಾ ಏನು ಕಿರಣ್ ಅಂಗಡಿ ಆಯ್ತಿ.
ನಿಮ್ದ ಯಾವೂರನ್ನ.
ನಮ್ದು ಇಲ್ಲಿ ಯಾದಗಿರಿ.
ಕವಳೆ.
ಹಂಗ ಕಿರಾಣಿ
ಅಣ್ಣ ಇದು ಅಮೌಂಟ್ ಇನ್ನೂ ಬರವಲ್ಲು ಅಲಾ. ಹಲೋ.
ಹಲೋ ಹೇಳಿ ಬ್ರೋ. ಹಲೋ.
ಹಲೋ. ಹಲೋ.
ಹಾ.
ಕಳ್ಸ್ತಿಲ್ಲ ಬ್ರೋ ಕೇಳಸ್ತಿಲ್ ಬ್ರೋ. ಹಾ ಅದಕ್ಕೆ ಒಮ ಹಾ. ನಾವವು ಇಲ್ಲಿನ್ ಮಚ್ಚಳ ಓಡ್ಯಕ್ ಹೊಂತಿದೀವಿ ಮೀನ್ ಹೊಓಡಕ್ ಹೊಂತವಿ. ಹಬ್ರ.
ನ ಅೌಟ್ ಬತ್ತಾಗಲ್ಲ.
ಏ ಅಮೌಂಟಾ. ಹ ಅದ್ ಅರ್ಶಿನ್ ಗೇಟ ಬದಏನ್ ಕೆಮ್ಮ ಹಸಿರು ಗೇಟ ಬಂದ.
ಹ.
ಹಸರು ಗೇಟ ಬಂದ ಅರ್ಶಿಿನಿ ಗೇಟ ಐತೆ ಅಲ್ಲಿ.
ಹಾ ಹೌದ ಅಣ್ಣ.
ಅರಿಶಿಣದ ಐತಿ ಇಲ್ಲೋ. ಹ ಅದ ಅ ಅರಿಶಿನ ಅದ ಕಾರ್ಯ ಆಪ್ ಗ್ರೂಪ್ನ್ಯಾಗ್ ಅದಿ ಇಲ್ಲೋ ನೀನ. ಆ ಗ್ರೂಪ್ನಾಗ ಇದದೆ ಎಲ್ಲ ನೀನು ಯ್ದ ಮಾಡ್ಕಂದ ಎಲ್ಲ ನನ್ಗ ಅದ್ರಾಗ.
ಹ ಮಾಡಿಕನ್ನಾ ಫೋನ್ ಹತ್ತಗತ್ತವಲ್ ಮತ್ತ.
ಅಪ್ಪಲ್ಲಾ ಅದು ಅಮಂ ಬಸಲ್ಲ ಅರಿಶಿನ್ ಕಟಾ.
ಹಾ.
ಅದ ಕ್ರೀನ್ ಶರ್ಟ್ ಒಡುಕ.
ಹಾ ಳ್ಳದಣ.
ಒಡದದ ಐಡಿಿಯ ಇಲ್ಲ ಅದು ಇಸ್ ಐಡಾ ಅದು ಇ ವಾಟ್ಸ್ಆಪ್.
ವಾಟ್ಸಪ್ ನ ಗ್ರೂಪ್ ನ.
ಆ ಆ ಗೊರ್ಪಗಕ ಆಳನ್ನು ನೋಡ್ತನದು.
ತಾಣ.
ಹ ನಾನವನ್ ಆರ್ನೂರ್ ಇದೆ ಪಸ್ಸಿಂಗ್ ಇದೆ.
ಇವರ್ ಚಲವ ಇನ್ನ ಯವತ್ರ.
ಅದೇ ಇವತ್ತು ಅಂದ್ರೆ ಒಟ್ಟು ಅಂಬಲ್ಿಗೆ ಆಕ್ತೇ ನಾನು.
ಹೌದಾ.
ನಾನೊನ್ ನಾನನ್ ಆರ್ನೂರು ಪ್ರೆಸ್ ಸಿಂಗದ ಒಡ ಟೀನ್ ಶರ್ಟ್ ಹೊಡ್ದಾಕ ಒಟ್ಟ. ಮಿಯ ಬತ ಅಂತ ಆಯ್ಕನಾ.
ಹಾ ಇವು ಹಚ್ಚದವ್ರಿಗೆ ಗತ್ತ ಏನ್ನ ಮಾತಾ ಅವ್ರು ಯಾರು ಹಚ್ಚಿರ್ತಾರ ನಾವ್ ಮಾತಾಡದನ್ನ ಬರ್ತವ.
ಆ ಇಬ್ರಿ ಸಾವನ್ಯಾಗ ಬರ್ತಾವ ಯಾರ ಹಚ್ಚಿರ್ತಾರ ಅವ್ರಿಗೆ ಸ್ವಲ್ ಅವ್ರಿಗೆ ಬರ್ತಾವ ಅಮೌಂಟ್ ಅಲ್ಲಿ ಹಸ ಗಟ್ಟ. ನಂಬರ್ಗಳು.
ಹಣ. ಇಗಲ್ಲಲ್ಲಣಂಗ.
ಇ. ಹೋ.
ಅಲ್ಲೋಣ. ಹಲೋ.
ಹಲೋ.
ಕಳ್ತಲ್ಲಣ. ಹಲೋ.
ಕ ಸ್ತರ್ಬ್ರಾ.
ಹಾ ಕಸ್ದಾನಾನ್. ಆಣ.
ಪ್ರಸಿಂಗದ ಗೆಷ್ಟಗಳು ಹಸಿಂಗದಾರ.
ಅ ಇನ್ನ ಬಂದೇ ಇಲ್ಲ ನಂಗ ಅವ್ ಬರ. ಇದು. ಅವದಿ ಒಂದ ತೋರ್ಸಕತ್ತಣ್ಣ ಅವದಿ ಮುನ್ನೂರ ಹನ್ನೆರಡು ಆರ್ನೂರ ಐವತ್ತಏಳು ಒಂದು. ಎಪ್ಪತ್ತಾರ ಅಂತ ಇಷ್ಟೆ ತೋರ್ಸಕತ್ತಣ.
ನ. ಹಲೋ.
ಅವ್ರಿಗೆ ಆಯ್ಕನಣ ಅದು.
ಈಗ ನಾವ ನಬರ್ ಆಯತ್ ನನ್ಗೆ ಹಾಕ್ ನೋಡ ಹೆಂಗ್ ಮಾಡಿದ ಅದ. ಯು ಪಿ ಐ ಐಡ ಅಂತಲ್ಲ ಅದು ಫೋನ್ ಪೇ. ನಿಮ್ ಫೋನ್ಪೇ ಅದ ಯುಪಿ ಐ ಹಾಕಿದಿಲ್ಲ ಅದ ಕೇಳದಲ್ಲ ಅ ಅರ್ಯಾಪನಾಗ.
ಹಲೋ.
ನಂಬರ್ ಳಾನ.
ನಂದಾ. ಡಬಲ್ ಡಬಲ್ ನೈನ್.
ಆ ಡಬಲ್ ನೈನ್.
ಹ ಜೀರೋ ಏಟ್.
ಜೀರೋ ಏಟ್.
ಫೈವ್ ಸಿಕ್ಸ್.
ಫವ ಸಿಕ್ಸ್.
ಹ ಏಟ್ ಟೂ ಸಿಕ್ಸ್ ಟೂ.
ಎಟು. ಹಾ ಲಾಸ್ಟ್ಗ ಏನಾದಣ್ಣ.
ಟ ಸಿಕ್ಸ್ ಅನ್ನೋಡ.
ಸಿಕ್ಸ್ ಟು ಹಣ.
ಹಾ.
ಹಾ ರೈ್ತಾಮ.
ಹಾ.
ಹ್ಮ. ಹಾ ಲಾಸ್ಟ್ ಟೂ ಸಿಕ್ಸ್ ಸಿಕ್ಸ್ ಟು.
ಟೂ ಸಿಕ್ಸ್ ಅ್ ನೋಡ.
ಒರ ಟೂ ಸಿಕ್ಸ್ಾನ.
ಮ.